ಹಲೋ
ಹಲೋ ಹಲೋ
ಹಾ ಹಲೋ ಏನೋ ಮಾಡ್ತಿದ್ಯಾ?
ಏನೋ ವಾಯ್ಸ್ ಯಾಕ್ ಬರವಲ್ದಿದ್ರೊಳಗ.
ಆ
ವಾಯ್ಸ್ ಬರವಲ್ದಲ್ಲ.
ಹಲೋ
ಹಾ ಕೆಳ್ಸತಿಲ್ಲ?
ವಾಯ್ಸ್ ವಾಯ್ಸ್ ಬರವಲ್ತಲ್ಲ ಅವಾಗ ಯಾಕ ಅಂದ್ನ
ನೆಟ್ವರ್ಕ್ ಇದ್ದಿಲ್ಲ. ಈ ಬರತ್ತಿಲ್ಲಿ
ಬರಾಕುಂತತಿ. ಹ್ಮ್ ಆತ ನಿಂದ
ಆಯ್ತ್ ನೋಡ ಈಗ. ಯಾರ್ಯಾರಿದಿರೀ ರೂಮ್ದಾಗ
ಒಬ್ಬನೇದಿನ್ ನೋಡ ಯಾರಿಲ್ಲ.
ಒಬ್ಬನೇ ರೊಡ್ಡ ಎಲ್ಲಿ ಹೋಗ್ಯಾನ ರೊಡ್ಡ.
ಲಿಂಗ್ಸುರುಕ್ ಹೋಗ್ಯಾನ.
ಯಕ್ ಹೀಗ
ಹಂಗ ಏನಾದ್ರೂ ತಿನ್ನು
ನೀಯಕ ನೀನು ಹೋಗು.
ಸಾವಕಾರಾದರೋರು.
ನೀನ್ ಹೋಗ್ಬೇಕಿನ
ನಂಬಲ್ಲಿ ದುಡ್ ಇರ್ಬೇಕ ದುಡ್ ಇರ್ಬೇಕಲ್ಲ ನಂಬಲ್ಲಿ ದುಡ್ಡು.
ಹ್ಮ್ ಎಷ್ಟ ಜಿಬ್ ಇದಿಯೋ ಹೋಗ್ ಏನೈತದೆ ಎಷ್ಟು ಜಿಬ ಇದಿಯೋ ಹೋಗ
ದುಡಿದ್ರತಾನಲ್ಲೋಗದ್
ಎಲ್ಲಾ ಇರ್ತಾವೂ ಹೊರಗ ಹೋಗಲ್ಲ ನೀ.
ಹಾ.
ನೀನು.
ಏನು
ಎಲ್ಲಾ ಇರ್ತವೆ ನಿಂಬಲ್ಲಿ
ಇನ್ ಶೆಂಟ ಅನು ಇಲ್ಲ ಒಂದ್ ಐದು ತಗೊಂಡ್ ಬಂದಿದ್ನ ಬಟ್ಟಿ ಹೊಸ ವ ಫಾರ್ವಲ್ ಪಾರ್ಟಿಗೆ ಅದಹೆತ್ಕೊಂಡೋಗ್ಬಿಟ್ಟಾರಾ ಈಗ ಏನಿಲ್ಲ ಕಲರ್ ಡ್ರೆಸ್ ಹಾಕೊಂಡು ಹೋಗಬೇಕ್ ನೋಡ ಅಲ್ಲಿಗೆ
ಕಲರ್ ಡರ್ಸ್ ಹಾಕೊಂಡು ಹೋಗ್ ಡೀಸೆಂಟ್ ಆಗ ಕಾಣುತ್ತೆ.
ಹ್ಮ್
ನಾ ಬಯಾಪುರ್ ಬಸ್ ಏನ್ ಎಲ್ರಿ ಅನ್ಫಲ್ ಹೊಡ್ದನಲ.
ಹ್ಮ
ಬಯಾಪುರ್ ಬಸ್ಸ
ಅವೌತ್ ಎಲ್ ಹೋಸರುಗು ಹೋಸ್ರಗ ಅನ್ಫಲ ಮಾಡಿದ.
ಅಕೌಂಟ್ಗಿ ಹ್ಮ್ ನಾನು ಒಂದಫಲ ಹೊೋಡ್ದೇನೆ ನಾ ಒಂದ ಲ ಹೊಡ್ದೇನೆ ನಾನು ಒನ್ಫಲ ಹೊೋಡ್ದೇನೆ
ಮತ್ತೆ ಮಾಡ್ಯ ಹೊಸರಿಗೆ ಮತ್ತ ಮಾಡ್ಯನ ವಾಪಸ
ಮಾಡ್ಯನ
ಹ ಮಾಡಣಲ್ಲ ಹದು
ಮಾಡನ ಮಾಡ್
ಹ್ಮ್ ನಿನಗೆ ಮಾಡಿಲ್ಲ ಎನ
ತೆಗದನ್ ಮಾಡಿಲ್ಲ ತಗದೀಲಾ
ಆ
ಆ
ಏನೋ ಉಸಿರುಗೂ ಮಾಡಣಪ್ಪ ವಾಪಸ್ ನೋಡದು ಹ್ಮ್ ಹ್ಮ
ಹ ಹ್ಮ ನಾಳೆ ಕಾಲೇಜಿಗ್ ಹೋಗ ಬೇಕಾ
ಹೋಗ್ಬೇಕಾ ನಿಮ್ ಹೋಗ್ಲಿಕ್ಕ ಅಂದ್ರೆ ಕೇಳ್ತಾರೆ ನಾ ಏಣ್ಣಾಕನ್ ತಗೊಂಡೇ ಮಾಡ್ತತಿವಿ ಎಣ್ಣ ಹರ್ಧ ಹನ್ನೆರಡು ಆಗಿದ್ದ ನಮ್ಮ್ ಹಾ
ಪಟ್ಲ ಪಟ್ಲ ಏನಂತ
ಅಕ್ಕಿ ದೇನ್ ಆರಾಮಯ್ತು ನಮ್ದ ಹರದು ಹನ್ನೆರಡು ಆಗಕೊಂತಐತಿ ಇಲ್ಲಿ
ಆ
ಆಕಿದೇನ್ ಆರಾಮಯ್ತಪ್ಪ.
ರಿಕ್ವೆಸ್ಟ್ ಆಕಿ ನ ತಗೋಡಿಲ್ಲ
ಇನ್ನ ತಗೊಂಡಿರ್ಲಿನ
ಹ ಹಾ
ಅಂದ್ರೆ ದಾಟಿದೀನಿ ಮುಗೀತ ನಿನ್ನ ಕತಿ ತಗೊಳ್ಳಲಕಿ
ಹ್ಮ್ ಮಳೆ ಹಿಡಿದ್ರೆ ತಗೋತಿದ್ರ ಹ್ಮ ಒಂದು ವಾರ ಮೆಸೇಜಬರ್ತೀ ಮಾಡಿದ
ಹ್ಮ್
ಒಂದ್ ವಾರ ಮೆಸೇಜ್ ಮಾಡಿನಂದ ಬರ್ತಿ
ಹ್ಮ್ ಹ್ಮ್
ಏನಾ
ಯಾವ್ದಕ್ಕಿದೆ ಅಂದೆ ಕಾಲೇಜ್ದ.
ಕಾಲೇಜ್ ದಾಗ
ಲಾರಿ ಇಡ್ಡಿ
ನಾನು ಎಕೊನೋಮಿಸ್ ಟಿಚರ್ ಗೆ
ಹಾ ಯಾರೋ ಆಕಿ
ಹ ಮಸ್ತ್ ಅದಾಳ ಬಂದಾಳಲ್ಲ ಹೊಸದಾಗಿ
ಹೋಸದಾಗಿ ಬಂದಾಳ ಫೋಟೋ ಗಿಟೋ ಇದ್ರೆ ಹಾಕು
ಏ ಗೊತ್ತಿಲ್ಲ ಯಾರ ಆಕಿ
ಹಾ
ಆಕಿ ಕ್ಲಾಸ್ ಹೇಳ್ತಾಳೆ ಎಪ್ಪೊ ಅಕಿ ನೋಡಬ್ಯಾಡ ಆಕಿನ ಕ್ಲಾಸ್
ಹ್ಮ್
ಆಕಿ ನೋಡಿದ್ರ ಎರಡು ರೊಟ್ಟಿ ಕೊಡ್ತೀನಿ ಅದ್ರ ಮೇಲೆ ಎರಡು ಚಪಾತಿ ಕೊಡ್ತೀನಿ
ಹ್ಮ್
ಹ್ಮ್ ಹಂಗ್ ಮಾಡಾಕೂತಾಳ ಎಕನಾಮಿಕ್ಸ್ ಕ್ಲಾಸ್ ಆಕಿ
ಹ್ಮ್
ಒಂದ್ ನೋಡ್ದ ಒಂದ್ ಚೂರು ಅರ್ಥ ಆಗವಲ್ತ್ ಹ್ಮ್
ಮಲ್ಲಪ್ಪ ಕುಂಟ
ಹ ಬಿಟ್ಟನೋ ಆವ ಬರಲ್ಲ
ಬರ್ಲಾ
ಅವನು ಬಿಟ್ಟ ಇಂಗ್ಲಿಷು ಬಿಟ್ಟ ಹಿಸ್ಟ್ರಿ ಬಿಟ್ಟ
ಹ್ಮ್
ಹೋದ್ ವರ್ಷದಾಗ ಎಕನಾಮಿಕ್ಸ್ ಸೋಷಿಯಾಲಜಿ ಒಬ್ನದ ನೋಡು
ಹ್ಮ ಸೊಸಲಜಿ ಕೈ ಮುರ್ಕಾ
ಹಾ ಅವ್ನೊಬ್ಬನೇ ಅದನ್ ಮುಕ್ಕಿದ್ದ್ ಹೋಸರು ಹೋಗ್ಬಿಟ್ಟಾರ ಬೇರ ಕಡೆಗೆ
ಹ್ಮ ನಮ್ಮ ಅಲ್ಲಿ ಹೋಗೊನಬಿಡು ಹಲೋ ಹಲೋ ಹ
ಹಾ
ಮತ್ತೆ ಏನ್ ನೆಡಿತು ಅಂದೇ
ಏನಿಲ್ಲ ನೋಡು
ಹ ಅಷ್ಟ ಏನು ಜಗಳಗಿಡಾಲ ಆಡಲ್ಲ
ಏ ಜಗಳ ಯಾರ್ ಆಡ್ತಾರೆ ಯಾರು ಆಡಲ್ಲ
ಅವಾಗ ಆಡ್ತಿದಾರಪ್ಪಾ
ಅವಾಗ ಆಡ್ತಿದ್ರ ಇದ್ರೆ ಈ ವರ್ಷ ಯಾರದಾರ ಯಾರಲ್ಲ
ಹಳ್ಳ
ಹ್ಮ್
ಚಾಪ ದೋಸ್ತ ಉಊಟಾಯ ಮತ್ತೆ ಏನ್ ಮಾಡತಿ
ಏನು ಇ್ಣ ಅದೇ ಹಣೋದು ಕಾಲೇಜಿಗೆ ಹೋಗೋದ ಒಬ್್ರವರು ನಾಳಿಗೆ ಎಷ್ಟು ಹೊಡಿತಾನೇನವ
ನಾಳೆ ಕರಜಐತಿ
ನಾಳೆ ಜೈತ್ ಎಷ್ಟು ಹೊಡಿತಾನೆನೋ ನನಗೆ ಗೊತ್ತಿಲ್ಲ
ಕಾಲೇಜ್ ಮತ್ತ ನಾಳೆ ಐತೆ ನಂಗ
ನಾಳೆ ಐತೆಯೋ ನಿನಗೆ
ಹ್ಮ್ ಅದು ನಿಂಗ ಏನೋ ಅನ್ನಕಾತಿದ್ರು
ೇರ್ ನ್ ಗೊತ್ತೇವ ಅಪ್ಪ ನಾಳೆಗ್ ಇರ್ಬೋದನ್ಸ
ಹ ಗ್ರೂಪ್ನಾಗನ ಏನು ಮೆಸೇಜ್ ಹಾಕಿಲ್ಲ ಐತೆ ಇಲ್ಲ ಅ್ರೆ
ನಾ ಹುಣಮಿಗರುಜ ಕೊಡ್ತಾರೆ ನಿಮಗೆ
ಈಗನ್ ರಜೆ ಐತ ಅಂತಂದ್ರ ಹಡುಗರಂದರ
ಬೆಷ್ಟು ಜೀವನ ತಗೋ ನಿಮ್ದ
ಹುಡುಗರುಂದ್ರ ಅದ ಕಾಗತನ ಐ್ತಿಲ್ಲ
ಆರಾಮ ಆಐ್ತಿ ಜೀವನ ಮತ್ತೆ
ಹ್ಮ್
್ಮ
ಇರ್ಬೇಕಕ್ ನ
ಪಣಮಗ ರಜಾಂದ್ರ
ಏತಿಲ್ಲ ಗೊತ್ತಿಲ್ಲನ
ಹ್ಮ್ ಹ್ಮ್
ನ
ಹಾ
ಇನ್ನಾಗ ಗೊತ್ತಿಲ್ಲ ಅಂದ
ಕೊಡ್ತಾರ ಕೊಡ್ತ ಕೊಡ್ತಾರ ಕೊಡ್ತಾರ ನಿಮ್ ಕಾಲೇಜ್ ಏನ್
ಅದೇನ ಗೊ ಗೊ ಇದ್ದೇನೆ
ಏನ್ ಉಣುಮಿ ಯಾವಾಗ್ತಾನ ಗಓತ್ತತಿಿಲ್ಲಲ್ಲ ನೀವು ನೋಡಿ ಕ್ಯಾಲಂಡ್ರನಾಗ ನಾಳಗ ಇದ್ದೇನ ನಾಳೆಗ ಐತೆಂತ
ಕಾರ ಹಾ
ನಾಳಗ್ ನಾಳಗ್ ಐತತ್ಂಪ ಅವನ ಮೇನ್
ಕಿ ಹಾತ ಹ ನಂದ ಹಾಕ್ಕಲ್ಲ ಎಸ್ ವರ್ತದ ಮತ್ತ ಹದ್ಿನೈದು ಮತ್ತಡಿ ನೀಿಂದ ಹಾಕಲ್ಲ ಹ ಹ ಅ್ರ ಅಲ್ಲ ಅ ಅ ಆಲಲ್ಲೋಟ
ಹಾ .. ಯಾವ, ಟೊಳ್ಳು. ..
ಸಾವಲ್, ಪಲ್. ..
ಹ್ಮ್, ಹ್ಮ್. ..
ಎಧೇಳು! .. ಇರುಳಿ ಬಿಡು, ಯಾರು? .. ಹಪ್ಪನಾ, ಹೇಳಿ, ಸರಿ, ಅಲೋ. .
ಹಾ ..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
ಕೇಳಿನೋಡಿನಾ, ಬಂದು. ..
ಅ. .. ಹಲೋ ಹಲೋ
ಹಲೋ
ಹ್ಮ್, ಸರಿ, ಸರಿ, ಸ, ಬರಿ, ಬರಿ! ..
ಹಾ ...
ಅ, ಸರಿ, ಬರುತ್ತಿ, ನಾ, ನೋಡು? ..
ಸರಿ ..
ಹಾ, ಹ. .. ..